ಹಲೋ
ಹಲೋ
ಹಲೋ
ಹಲೋ ಹಾ ಕೇಳಿಸಿದೆ ಹೇಳ್ರಿ ಕೇಳಿಸತಿದ್ದ ಹೇಳ್ರಿ
ಆರಾಮ
ಹಾ ಆರಾಮ್ ನೀವು
ಹ್ಮ್ ಆರಾಮಿದ್ದೀವಿ ಊಟ
ಊಟ ಆಯ್ತು ನಿಮ್ದ ಆಯ್ತಾ
ಹ್ಮ್ ಆಯ್ತು ಏನ್ ಮಾಡ್ತಿದ್ರಿ
ಏನಿಲ್ಲ ಖಾಲಿ ಇದವಿ ನೋಡ್ರಿ ಸುಮ್ನೆ ಊರಲ್ಲಿ ಹ್ಮ್
ಹ್ಮ ಹ್ಮ ಏನ್ ಕೆಲ್ಸ ಮಾಡ್ತೀರಾ ಏನಿಲ್ಲ ಸುಮ್ನೆ ಕೋತಿದ್ವಿ
ಹೌದಾ
ಹಾ ಮತ್ತೆನ್ ಸಮಚಾರ
ನಮ್ಮೂರಲ್ಲಿ ಸದ್ಯಕ್ಕೆ ಇನೊಂದು ವೀಕಲ್ಲಿ ಜಾದ್ರದೆ ಬರ್ಬೋದಾ ನೀವು
ಯಾವ್ ತರ ಮಾಡ್ತೀರಾ ನೀವ್ ಜಾತ್ ತ್ರೆ ಎಲ್ಲ ಹೇಳಿದ್ರೆ ನೋಡ್ಬೋದು
ಬಾಳ ವೆರೈಟಿ ಆಗಿರುತ್ ತ್
ಹಾ ತಿರ
ಅದು ಒಂದ್ ಐ ಐದ್ ದಿನ ಜಾತ್ರೆ ಮಾಡ್ತೀವಿ ನಾವು
ಹ್ಮ
ಫಸ್ಟ್ ಡೇ ಸ್ವೀಟ್ ಮಾಡ್ತೀವಿ
ಯಾವ್ ತರ ಸ್ವೀಟ್
ಹಾ ಹೋಳಿಗೆ ಅನ್ನ ಸಾಂಬಾರು
ಹ್ಮ
ಹಾಗೆ ಬೇರೆ ಬೇರೆ ಇರ್ತಾವ
ಹಾ ಎರಡನೇ ದಿನ
ಹಾ ಎರಡನೇ ದಿನ ಇದು ಗಂಗೆ ಪೂಜೆ ಅಂತರುತ್ತೆ
ಹಾ
ಹ ದೇವ್ರನ್ನ ಕರ್ಕೊಂಡ ಹೋಗ್ತೀವಿ ಹಾ ಹೌದೌದು ಅದೇ ತರನೇ ಅದೇ ತರಾನೇ ಇರುತ್ತೆ ಮೂರನೇದ ದಿನ ಅದು ಹೆಣ್ಣದೇವ್ರಲ್ಲ
ಹಾ
ಹಾ ಅದಕ್ಕೆಲ್ಲಾ ಹಂಗೆ ಸ್ಪೆಷ
ಅಲಂಕಾರ ಆತರ ಏನಾದ್ರು ಮಾಡ್ತ ತರ
ಹಾ ಅಲಂಕಾರ ಹೂವಿನ ಅಲಂಕಾರ ಎಲ್ಲಾ ತುಂಬಾ ಚೆನ್ನಾಗಿರುತ್ತೆ
ಹ್ಮ
ಚೆನ್ನಾಗ್ ಮಾಡ್ತಾರೆ ಅದು ವರ್ಷಕ್ಕ ಒಂದ ಟೈಮ್ ಮಾಡಲ್ಲ ಹ ಐದು ವರ್ಷಕ್ಕ ಒಂದು ಒಂದ್ಸತಿ ಮಾಡ್ತೀವಿ ಅದನ್ನ ಅದುಕ್ ಮತ್ತೇ ಇವು ಗೋಮಾತೆ ಪೂಜೆ ಮಾಡ್ತಿವಿ
ಆ ಹಾ ಹಾ ಹಾ ಗೋಮಾತೆ ಪೂಜೆ ಅಂದ್ರೆ ಯಾವ್ ತರ ಮಾಡ್ತೀರಾ ಅಲ್ಲಿ ಅಂದ್ರೆ ಈ ಅಂದ್ರೆ ಎಲ್ಲ ಮನೆ ಇರೋ ಗೋವಾ ಎಲ್ಲ ತಗೊಂಡ್ ಹೋಗ್ ತೀರಾ
ಎಲ್ಲಾ ಮನೆಗಿರೋ ಗೋ ವಲ್ಲ ಈಗ ದೇವ ದೇವ್ರಿಗ್ ಸಂಬಂಧಪಟ್ಟಿರುವಂತ ಗೋವುಗಳೇ ಇರ್ತವೆ
ಹಾ
ಹಾ ಅವ್ಕ್ಕೆಲ್ಲ ಪೂಜೆ ಮಾಡ್ತಿವಿ
ಅಂದ್ರೆ ಒಬ್ರಿಗಂತ ವಯ್ಸಿರ್ತರ ಅದುನ್ನ
ಹ ಹಾ ಹೌದು ಅದಕ್ಕೆ ಇರ್ತಾರೆ
ಹಾ ಹ್ಮ್ ಅಂದ್ರೆ ಅವುನ್ನ ಅವ್ರೇ ತಗೋಣದಾ ಇನ್ ಭಕ್ತ್ರು ಕೊಡ್ತಾರ ಅದನ್ನ
ಅದು ಬಕ್ತ್ರು ಕೊಡ್ತರೆ ಅವ್ರಾಗೆ ಅವ್ರ್ ತಗಣಕ್ ಬರಲ್ಲ ಅದು ಹಾ ಬಕ್ ತ್ರು ಕೊಡ್ತಾರದ್ನ ಹ್ಮ್ ಭಕ್ತ್ರು ಕೊಡ್ತಾರೆ ಚೆನಾಗಿರುತ್ತೆ ಹ ಸಾಕದೆ ವಂದ್ರೆ ಈ ಊರಲ್ಲಿ ಒಬ್ಬೊ ಒಬ್ಬ್ರಿಗ್ ಕೊಟ್ಟಿರ್ ತರ್ ಅದುನ್ನ ಸಾಕೋಕೆ ಅಂತ ಭಕ್ತ್ರು ತಾಮ್ಬಂದ್ ತಾಮ್ಬಂದ್ ಬಿಟ್ ಹೋಗ್ತರೆ ಯೂರ್ಸ್ ಇವ್ರ್ ಸಾಕ್ಬೇಕು
ಹೌದಾ
ಹ್ಮ್
ಹ್ಮ್ ಹ್ಮ್ ಹ್ಮ್ ಮತ್ತೆ ಅದುಕ್ಕಂತ ಭಕ್ತ್ರು ಇ ಮತ್ ತ್ತೆ ಏನೇನ್ ಕೊಡ್ತರೆ ನಿಮ್
ಅದಿಕ್ಕೆ ಬಕ್ ತ್ರು ಏನೇ ಕೊಡ್ತರೆ ಅಂದ್ರೆ ಈಗ ಮಳೆ ಮಳೆ ಇಲ್ಲ ಬೆಳೆ ಇಲ್ಲ ಆ ಟೈಮಲ್ಲಿ ಮೇವು ತಂದ್ ಹಾಕ್ತರೆ
ಹ್ಮ್
ದ ದನ ಸಾಕ್ತರಲ್ಲ ಹ ಅವ್ರಿಗೇ ಹ ಹ ಹ ಅವ್ ಅಕ್ಕಿ ಜೋಳ ಇತರ ರೇಷನ್ ಎಲ್ಲ ಕೊಡ್ತಾರೆ
ಹ್ಮ ಹ್ಮ್ ಹ್ಮ
ಆಮೇಲೆ ದುಡ್ಡು ಕೊಡ್ತ ತರೇ
ಹ್ಮ್
ಅಂದ್ರೆ ಇಷ್ಟ
ಹೌದಾ ಅಂದ್ರೆ ಭಕ್ತ್ರು ಅಂತ ಇರುತ್ತಲ್ಲಾ ಅವ್ರದ ಹಾ ಹಾ ಹಾ ಹಾ ಹಾ
ಮತ್ತಸಾ
ಹ ಮತ್ತೆ ನಾ ಐದನೇ ದಿನದಿಂದ ಹೆಂಗ್ ಮಾಡ್ತ ತಿರ
ಐದನೇ ದಿನ ಫೈನಲ್ ಆಗಿ ಗುಡಿ ತುಂಬಸದು ಫೈನಲ್ ಆಗಿರುತ್ತೆ ಅಂದ್ರೆ ದೇವ್ರು ಈಗ ಹೊರಗಡೆ ಎಲ್ಲ ಫಂಕ್ಷನ್ ಎಲ್ಲ ಆದ್ಮೇಲೆ
ಹಾ
ಲಾಸ್ಟ್ಗೆ ಅದು ಗುಡಿ ಒಳಕ್ ಹೋಗಿ ಬಿಡ್ತಾರ ಅದನ್ನ
ಓ ಅಂದ್ರೆ ಇದು ಗೋವಾನೆಲ್ಲಾ ದೇವಸ್ಥಾನದೊಳಗೆ ಬಿಡ್ತಾರಾ
ಹಾ ಹೌದು ದೇವಸ್ಥಾನದೊಳಗಡೆ ಬಿಟ್ಟು ಮತ್ತೆ ಹೊರಗಡೆ ಕರ್ಕೊಂಡ ಬಂದು ಹ
ಹಾ
ಬಿಡ್ತಾರ ಮತ್ತೆ ದಿನ ಗುಡಿ ಒಳಗಡೆ ಹೋಗಿ ಅದು ಐದ್ ದಿನ ಇರುತ್ತೆ ಹಾ
ಹ್ಮ್ ಹ್ಮ್ ನಮ್ಮೂರಲ್ಲೂ ಜಾತ್ರೆ ಮಾಡ್ತಾರೆ ಯಾವತರ ಮಾಡ್ತಾರೆ ಅಂದ್ರೆ ಅ ಒಂದ್ ದಿನ ಫುಲ್ ದೇವಸ್ಥಾನ ಎಲ್ಲಾ ಸ್ವಚ್ಛ ಮಾಡ್ತಾರ ಹೂ ಆಮೇಲೆ ವ ಎರಡನೇ ದಿನ ಏನಾದ್ರು ಈ ತರ ಹೂವಿನ ಪೂಜೆ ಅವ ತರ ಎಲ್ಲಾ ಮಾಡ್ತಾರೆ ನಂದಿ ಕೋಲ್ ಎಲ್ಲಾ ಇದು ಮಾಡ್ತಾರೆ ಕುಣಿಸ್ತರೆ ಆಮೇಲೆ ಅ ನೆಕ್ಸ್ಟ್ ಡೇ ಏನ್ ಮಾಡ್ಬೇಕು
ವ ಹಿ ಹಕ್
ಜಿ ಜಿ ಹಲೋ
ಹಾ ಹೇಳಿ ಕೇಳಿಸುತ್ತೆ
ಹಾ
ಹಲೋ
ಆತರ ಎಲ್ಲಾ ಮಾಡ್ತಾರೆ ಹಾ ಕೇಳುಸ್ತಿದೆ
ಹ್ಮ ನಿಮ್ದು ಆ ಗಾ ಗ ಅ ತೆ ಕೈ ಬ್ಲೈಂಡ್ ಟ ಟ ಕ ತ
ಹಲೋ ಇವಾಗ ಜಾತ ದ್ರೆ ಈಗಏನು ಇಲ್ಲಾ ನಾವ್ ಐದ್ ವರ್ಷ ಎ ಕೊ ಹಲೋ
ಆ ಕೆ ಕೆ ಪಾಸ್ತಿಗೆಟ್ ಹಲೋ ಹು ಹಕ್ ಹಾ ಹಕ್ ಹಕ್ ಹಕ್ ಹಾಕಿಯ